ನಸ್ತೆ
ಹಾ ಹೇಗಿದ್ದೀರಾ
ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ
ಚೆನ್ನಾಗಿ ನೀವು ಅರ ಚಂದ್ರನ ಕಬೇಕು ಕೇಳಿದ್ದೀರಾ ಹರಿಶ್ಚಂದ್ರನ ಕ ಕೇಳಿದ್ದೀರಾ
ಹರಿಶ್ಚಂದ್ರನಕಥೆ ಎಲ್ಲೋ ಕೇಳಿದ್ದೆ ಅವರೇನೋ ಸುಳ್ಳು ಹೇಳೋದು ಗೊಲ್ಲ ಹಾಗೆ ಇಗೆ ಎಂದು ತುಂಬಾ ಆಹ ಹೊಳ ಅಂತದಲ್ಲಿ
ಹೇಳ್ತೀರಾ
ಹಾ ಹೇಳಿ ಕೇಳುತ್ತೇ
ಹಾ ಒಂದು ಕಾಲದಲ್ಲಿ
ಹ್ಮ್ ನೀ ಆ ನಾನು ಲ ಮು ಇಂದಿನ ಕರೆಯಲ್ಲೇ ಹೇಳಿದ್ದೇನೆ ನೀವು ನಿಮ್ಮ ದೂರವಣಿಯನ್ನು ಕರೆಕ್ಟ್ ಆಗ ಸರಿಯಾಗಿ ಇಟ್ಟಿಕೊಂಡು ಮಾತನಾಡಿ ಎಂದು
ಸರಿಯಾಗಿ ಇಟ್ಕೊಂಡೆ ಮಾತನಾಡುತ್ತೇನೆ ಈಗ ಗಮನ ಬಿಟ್ಟು ಕೇಳಿಸಕೊಳ್ಳಿ ಆಯ್ತಾ ಹ
ಹಾ ಹೇಳಿ ಹೇಳಿ
ಒಂದು ಕಾಲದಲ್ಲಿ ಹರಿಶ್ಚಂದ್ರ ಎಂಬ ರಾಜನು ಆಳ್ ಆಳ್ವಿಕೆ ಮಾಡುತ್ತಿದ್ದಾನು ಅವನು ತುಂಬಾ ಸತ್ಯವಂತ ನ್ಯಾಯವಂತ ಮತ್ತು ದಯಾಳು ರಾಜನಾಗಿದ್ದನು ತನ್ನ ಜೀವನದಲ್ಲಿ ಮನೆಯಾಗಲಿ ಸುಳ್ಳು ಹೇಳಬಾರದು ಎಂಬುದನ್ನು ಅವನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿರ್ತಾನೆ ಅವನ ಪ್ರಜೆ ಪ್ರಜೆಗಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು ಒಂದು ದಿನ ವಿಶ್ವಾಮಿತ್ರ ಮಹರ್ಷಿಗಳು ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಲು ನಿರ್ಧರಿಸಿದರು ಆಗ ರಾಜ ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು
ಹ್ಮ್
ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ರಾಜ್ಯವನ್ನು ದಾನವಾಗಿ ನೀಡುವಂತೆ ಹೇಳಿದರು
ಹ್ಮ್
ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಇದ ನಂತರವೂ ರಾಜನು ಕನಸಿನಲ್ಲಿ ಕೊಟ್ಟ ಮಾತನ್ನು ಸತ್ಯವೆಂದು ಭಾವಿಸಿ ತನ್ನ ಸಾಮ್ರಾಜ ಪೂರ್ಣ ರಾಜ್ಯವನ್ನು ಮಹರ್ಷಿಗಳಿಗೆ ದಾನ ಮಾಡಿದನು ಆದರೆ ವಿಶ್ವಮಿತ್ರ ದಾನದ ಜೊತೆಗೆ ದಕ್ಷಿಣೆಯನ್ನು ಕೇಳಿದರು
ಹ್ಮ್
ರಾಜನ ಬಳಿ ಹಣವಿಲ್ಲ ಕಾರಣ ತನ್ನ ಪತ್ ಪತ್ನಿ ಚಂದ್ರಮತಿ ಮತ್ತು ಮಗ ರೋಹಿತಾಶ್ ವಾಹನದೊಂದಿಗೆ ರಾಜ್ಯವನ್ನು ಬಿಟ್ಟು ಹೊರಟನು
ಹ್ಮ್
ದಕ್ಷಿಣೆ ನೀಡಲು ಹಣ ಸಂಗ್ರಹಿಸಲು ತನ್ನ ಪತ್ನಿ ಮತ್ತು ಮಗನನ್ನು ಒಬ್ಬ ಬ್ರಾ ಬ್ರಾಹ್ಮಣನಿಗೆ ಸೇವಕರಾಗಿ ಒಪ್ಪಿಸಿದನು
ಹ್ಮ್
ಆಗ ತಾನು ಸಹ
ಹ್ಮ್
ಸ್ಮಶಾನದಲ್ಲಿ ಕೆಲಸ ಮಾಡುವವನಾಗಿ
ಸ್ಮಶಾನದಲ್ಲಿ ಆ ಬಂದಂತ ಶವಗಳನ್ನು ಬೆಂಕಿ ಇಟ್ಟು ಕಾಯಲು ಸ್ಮಶಾನ ಕಾಯುವರಾಗಿ ಕೆಲಸವನ್ನು ಮಾಡುತ್ತಿದ್ದರು.
ಕೆಲಸ ಮಾಡುವವನಾಗಿ ಸೇರಿಕೊಂಡನು. ಕಾಲ ಕಳೆಯಿತ ತಾ ಒಂದು ದಿನ ರೋಹಿತಾಶ್ವನಿಗೆ. ಹಾವು ಕಚ್ಚಿ ಅವನು ಮೃತಪಟ್ಟನು ಮಗನ ಮೃತವನ್ನು. ನ್ನು ಹೊತ್ತುಕೊಂಡು ಚಂದ್ರಮತಿ ಸ್ಮಶಾನಕ್ಕೆ ಬಂದಳು. ಅಲ್ಲಿ ಕರ್ತವ್ಯದಲ್ಲಿದ್ ದ್ದ ಹರಿಶ್ಚಂದ್ರನು ತನ್ನ ಪತ್ ಪತ್ನಿಯನ್ನು ಗುರುತಿಸಿದರುೂ ನಿಯಮದ ಪ್ರಕಾರ. ಅಂತ್ಯಸಂಸ್ಕಾರಕ್ಕೆ ಶುಲ್ಕ ನೀಡಬೇಕೆಂದು ತಿಳಿಸಿದನು.
ಹ್ಮ್.
ಹಾಗ ಹಣವ
ಹ್ಮ್ ಇಲ್ಲಿಂದ ನನಗೆ ಈ ಒಂದು ಕತೆ ಗೊತ್ತ ತ್ತಿದೆ ಅವಳ ಕತ್ತಿನಲ್ಲಿರುವಂತಹ ತಾಳಿಯನ್ನು. ಕೊಡುವೆ ಎಂದು ಕೇಳುತ್ತಾನೆ. ಆದರೆ ಆ ತಾಳಿ ಯಾರಿ ನಾನು ಹೇಳುವುದು ಕೇಳಬಹುದು. ಅಲ್ಲವೇ.
ಇದಳು.
ನಾನು ಹೇಳುವುದು ಕೇಳಬಹುದಲ್ಲವೇ ನೀವು.
ಹ್ಮ್ ಹೇಳಿ ಹೇಳಿ.
ಆಗ ಆ ಆಕೆಯ ಬಳಿ ಹಣವಿಲ್ಲ ಎಂದು ಕಣ್ಣೀರು ಇಡುತ್ತಿದ್ದಾಗ. ಹ ಈತ ಆಕೆಯನ್ನು ನೋಡಿ ನಿನ್ನ ಕತ್ತಿನಲ್ಲಿ ತಾಳಿ ಇದೆೆಯಲ್ಲೇ ಅದೇ ಅದನ್ನೇ ಕೊಡಿ ಎಂದು ಕೇಳುತ್ತಾನೆ ಆಗ ಆ ಆಗ ಅವಳಿಗೆ ಅನಿಸುತ್ತದೆ ಈ ದಾಳಿ ನನ್ನ ಗಂಡನಿಗೆ ಬಿಟ್ಟು ಬೇರೆ ಯಾರಿಗೂ ಕಾಣುವುದಿಲ್ಲ ನಿ ನಗೆ ಕಾಣಿಸುತ್ತಿದ ಎೆಂದರೆ ಅದು ನನ್ನ ಪತಿಯೇ ಎಂದು. ಅಲ್ಲವೇ ಹ ಈಗ ಮುಂದುವರಿಸಿ.
ಹಾ ಚಂದ್ರಮತಿ ದುಃಖದಿಂದ ಕಣ್ಣೀರು ಹಾಕಿದಾಳು. ಹಾದರು ಹರಿ ಚಂದ್ರನು ತನ್ನ ಕರ್ತವ್ಯ ಮತ್ತು ಸತ್ಯದ ಮಾರ್ಗವನ್ನು ಬಿಟ್ಟು ಬಿಡಲಿಲ್ಲ. ಆ ಸಮಯದಲ್ಲಿ ದೇವತೆಗಳು ಮತ್ತು ಮಹರ್ಷಿಗಳು. ಪ್ರತ್ಯಕ್ಷರಾಗಿ ಇಂದು ಹರಿಶ್ಚಂದ್ರನ. ಸತ್ಯನಿಷ್ಠೆಯ ಪರೀಕ್ಷೆಯಾಗಿತು. ಎಂದು ತಿಳಿಸಿದರು ಅವರ ಸತ್ಯ. ಧರ್ಮ ಮತ್ತು ಪ್ರಾಮಾಣಿಕತೆಯಿಂದ ಸಂತುಷ್ಟರಾದ. ದೇವತೆಗಳು ರೋಹಿತಾಶ್ವನೆಗೆ. ಮರುಜೀವ ನೀಡಿದರು ಹರಿಶ್ಚಂದ್ರನಿಗೆ. ಅವನ ರಾಜ್ಯವನ್ನು ಮರಳಿ ನೀಡಿದರು ಹರಿಶ್ಚಂದ್ರನು ಮತ್ತೆ. ತನ್ನ ರಾಜ್ಯವನ್ನು ನ್ಯಾಯದಿಂದ ಆಳಿದ್ದನು. ಅವನ ಹೆಸರು ಸತ್ಯ ಧರ್ಮ ಮತ್ತು. ಪ್ರಾಮಾಣಿಕತೆಯನ್ನು ಸಂ ಪ್ರಾಮಾಣಿ ಕಥೆಯ ಸಂಕೇತವಾಗಿ ಇಂದಿಗೂ ನೆನಪಾಗುತ್ತದೆ.
ಹೌದು ನವು ಈಗ ಹಾಗಾದರೆ ಒಂದೊಂದುುವರೆ ಅ ನಾವು ಹೇಳುತ್ತಿ ಇರುತ್ತೀವ ನೀವ ನೀನೇನು ಹರೀಶ್ಚಂದ್ರ ಮೊಮ್ಮಗನೆ ಸತ್ಯರಿಚಂದ್ರ ಮಮ್ಮಗನೇ ಹಾಗೆ ಈಗೆಂದು.
ಹ್ಮ.
ಹ್ಮ್ ನೀತಿ ನೀವೇ ಹೇಳಿ ನೀವೇ ಹೇಳಿ. ಇಲ್ಲಿ ನೀತಿಯನ್ನು ನಾನು ಕೇಳುತ್ತೇನೆ.
ಯಾವುದೇ ಕಷ್ಟ ಬಂದರೂ ನಾವು ಸತ್ಯ ಮತ್ತು. ಧರ್ಮದ ಮಾರ್ಗವನ್ನು ಬಿಡಬಾರದು ಈಗ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಬಿಟ್ಟರೆ ನಮಗೆ ಕಷ್ಟ ಬರುವುದು ಸಹಜ ಅದೇ ನಾವು ಎಷ್ಟ ಎಷ್ಟೇ ಕಷ್ಟ ಬಂದರೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ಇದ್ದರೆ ನಮಗೆ ಮುಂದೊಂದು ದಿನ ಒಳ್ಳೆಯದು ಹಾಗೆ ಆಗುತ್ತೆ
ಹ್ಮ್
ಹಾ ಇದು ಸತ್ಯ ಹರಿಚಂದ್ರನ ಕಥೆಯಾಗಿದೆ
ಹಾ ಹೌದು ನಾನು ಕೇಳಿದ್ದೆ ಆದರೆ ಮರೆತು ಹೋಗಿದ್ದ ನೆ ಸ್ವಲ್ಪ ಸ್ವಲ್ಪ ನೆನಪಿತ್ತು ಈಗ ಪೂರ್ತಿಯಾಗಿ ನೆನಪು ಆಯ್ತು ನೀವು ಹೇಳಿದ್ದಿ ಇದೆ ಅಲ್ಲವೇ
ಹ್ಮ
ನಿಮಗೆ ನೀ ಅಲ್ಲಾ ನೀವು ಈ ಕಥೆಯನ್ನು ಎಲ್ಲಿ ಕೇಳಿದ್ದೀರಿ
ನಾವು ಹಾಗೆ ಕೇಳಿದ್ವಿ ಈಗನೇ ನಪಾಯಿತು ನಿಮ್ಮ ಜೋ
ಅಲ್ಲ ನಿಮ್ಮದು ಅಲ್ಲ ನಿಮ್ಮದು ಹತ್ತಿರ ಈ ಕಥೆಯತು ಏನಾದರೂ ಸಂದೇಶಗಳಿದ್ದರೆ ನನಗೆ ನನ್ನ ದೂರ ವಣಿಗೆ ಕಳಿಸಿಕೊಡಿ
ಹಾ ಖಂಡಿತಾ ಯಾಕ ಆಗಬಾರದು
ಹ್ಮ್ ಕಲಿಸಿಕೊಡಿ ಬೇರೆ ಯಾವದಾದರೂ ಕತೆೆಗಳಿದ್ದರೂ ಸಹ ಕಳಸಿಕೊಡಿ
ಇಲ್ಲ ಇಲ್ಲ ನನ್ನ ಸ್ನೇಹಿತೆ ಕಳ್ಸಿದ್ದಾಳು ನನಗೆ
ಹಾ ನೀವು ನೀವು ಈ ತರ ಮಾಡುವುದಿಲ್ಲ ಎಂದು ನನಗೂ ತಿಳಿದಿದೆ ಇದನ್ನೆಲ್ಲಾ ನಿನ್ನ ಸ್ನೇಹಿತೆಯೇ ಕಲಿಸಿರುವುದು ಎಂದು ನನಗೂ ತಿಳಿದಿದೆ ನೀವು ಹಾಗೆ ಮಾತನಾಡುತ್ತೀರಿ ಆದರೆ ನಿನ್ನ ಸ್ನೇಹಿತೆ ಹಾಗೆ ಮಾತನಾಡುವುದಕ್ಕೆ ಒಪ್ಪುದಿಲ್ಲಾ ಹಾಗಾಗಿ ಇದನ್ನೆಲ್ಲಾ ಸಹ ಸಂಗ್ರಹಿಸಿ ನಿಮಗೆ ಕಳಿಸಿರುತ್ತಾಳೆ ಎಂದು ನನಗೂ ತಿಳಿದಿದೆ ಆ ಹಾಗಾಗಿ ನೀವು ಸಹ ನಮಗೆ ಕಳಿಸಿಕೊಡಬೇಕೆಂದು ಕೇಳುತ್ತೇನೆ
ಹೌದು
ನನ್ನ ಮೆಚ್ಚಿನ ಬಣ್ಣ ಗುಲಾಬಿ
ಬಣ್ಣಾ ಬಣ್ಣಾ
ಗುಲಾಬಿ ಬಣ್ಣ
ಗುಲಾಬಿ ಬಣ್ಣ ಅಂದ್ರೆ ಇಷ್ಟನಾ
ಹೌದು
ಹಾ ಹಾ ತುಂಬಾ ಒಳ್ಳೆಯಾಯಿತು ನನಗೆ ಹಸಿರು ಬಣ್ಣ ಅಂದ್ರೆ ಇಷ್ಟಾ
ಹೌದೇ ಪ್ರಪಂಚದಲ್ಲಿ ಎಲ್ಲಾ ಹಸಿರು ಹಸಿರುನೇ ಇರುತ್ತದೆ ನೋಡಿ
ಹಾ ಪ್ರಕೃತಿ ಸೌಂದರ್ಯ ನ ಅಂದರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನನಗೆ ಹಸಿರು ಬಣ್ಣ ಅಂದ್ರೆ ತುಂಬಾ ಇಷ್ಟ
ಅಚ್ಚ ಅಚ್ಚ ಹಸಿರು
ಹಾ ಹಸಿರ ಅಂದ್ರೆ ನನಗ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನಿಮ್ಮ ನೆಚ್ಚಿನ ನೆಚ್ಚಿನ ಆಹಾರ ಯಾವುದು
ಮೆಚ್ಚಿನ
ಆ ಹಾರಾ
ಆಹಾರ ಕೋಳಿ ಸಾರು ಮುದ್ದೆ
ಹಾ ಹಾ ಸಸ್ಯಾಹಾರೀಯಲ್ಲಿ
ಸಸ್ಯಹಾರಿ ನಲೊಲಿ ನಮ್ಮ ಅಮ್ಮ ಮಾಡುವಂತಹ ಆ
ಹ
ವಾಂಗಿ ಬಾತ್ ಮುಂಚೆ ಮಾಡುತ್ತರು ಈಗ ಮಾಡೋದಿಲ್ಲ ನನ್ನ ತಾಯಿ
ಯಾಕೆ ಆ ತರ
ಈಗ ತಿಂಡಿಗಳೆಲ್ಲ ಮಾಡಲ್ಲ ಒಂದೇ ಬಾರಿ ಊಟ ಮಾಡುತ್ತಾರೆ ಮನೆ ಹೇಳೇರಿ ನನ್ನ ತಂಗಿಯು ಕಾಲೇಜ ಚಿಗೆ ಮುಂಚೆ ಆದರೆ ಮುಂಜಾನೆ ತರಲಿ ಹೋಗುತ್ತಿದ್ದಳು ಡಬ್ಬಿ ತೆಗೆದುಕೊಂಡು ಹೋಗುತ್ತಿದ್ದಳು ಈಗ ಡಬ್ಬಿ ತೆಗೆದುಕೊಂಡು ಹೋಗ ಮಧ್ಯಾಹ್ನ ವಳಗೆ ಹಂತಿರುಗ ಬರುತ್ತಾಳೆ ಮನೆಗೆ ಹಾಗಾಗಿ ಏನು ಮಾಡುವುದಿಲ್ಲ
ನನಗೆ ದೋಸೆ ಮತ್ತು ತಟ್ಟೆ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ
ದೋಸೆ
ಮದೆ ಹೇಳ್ತಿದ್ದೀರಾ ನನ್ನನ್ನು ಕೇಳೋುದಿಲ್ಲ
ಹಾ ಕೇಳಿ ತ್ತೇನೆ ನಾನು ಇನ್ನುೂ ನನ್ನ ನನ್ನ ವಾಕ್ಯಗಳನ್ನು ನಾನು ಮುಗಿಸೇ ಇಲ್ಲ ಹಾಗೆ ನೀವು ಕೇಳಿದ ಹೇಗೆ ನನ್ನ ನನ್ನ ನನ್
ಅದೆ ಆದನೂ ಹಂಗೇನೆ ನೀವು ನನ್ನನ್ನು ಕೇಳಿ
ನಾನು ಕೇಳುತ್ತಿದ್ದೆ ಗುಲಾಬಿ ಒಂದು ನಿಮಿಷ ಒಂದು ನಿಮಿಷ ನಾನು ಗುಲಾಬಿ ಬಣ್ಣ ಎಂದೆ ನಾನು ಕೇಳುವುದಕ್ಕೂ ಮುಂಚೆಯ ನನಗೆ ಆಸೆ ಸಿರು ಇಷ್ಟ ಎಂದ ಹೇಳಿ ಬಿಿಟ್ಟಿರಿ
ಅದನೇ ನೀನ ಹೇಗೂ ಕೇಳುವುದಿಲ್ಲ ಅದಕ್ಕೆ ನಾನೇ ಹೇಳಬೇಕು
ನಾನು ಕೇಳುತ್ತಿದ್ದೆ ನೀವು ಹೇಳಬಾರದಿತ್ತು
ಹ್ಮ
ಹ್ಮ್ ಈಗ ಹೇಳಿ ನಿಮಗೆ ಇಷ್ಟವಾದ ನೀವು ಯಾವುದಾದರೂ ಸಾಕು ಪ್ರಾಣಿಯನ್ನು ಸಾಕಿದ್ದೀರಿ
ಹಾ ಕೋಳಿ ಸಾಗಾಣಿಕೆ ಮಾಡುತ್ತೇವೆ ನಾವು ನಮ್ಮ ಮನೆಯಲ್ಲಿ
ಹೌದ ಎಷ್ಟು ಕೋಳಿಗಳುಂಟು ನಿಮ್ಮ ಮನೆಯಲ್ಲಿ
ಹತ್ತು ಹತ್ತರಿಂದ ಜಾಸ್ತಿ ಇದ್ದಾವ
ಹೌದಾ ಹತ್ತಕ್ಕಿಂತ ಜಾಸ್ತಿ ಇದ್ರೆ